ಹ್ಮ
ಹಲೋ
ಹಲೋ
ಆರಾಮ
ಆರಮ ನಡದು
ಆರಾಮಿಲ್ಲ
ಅರಮಲ
ಏನಾಗಿದೆ
ಗಂಡಲೂರು ಗವನ
ಗಂಟಿನ
ಹಾವ ಊಟ ಮಾಡಿದೆ ಇವಾಗ
ಏನ್ ತಿಿಂದೆ
ಒಡ್ಟ್ಟೀಪಲ್ಲ
ಟಾಯಂ್ ನೋಡಿಕ
ಸಾಯ್ ಮೋಡ್ಗಾನ
ಹ್ಮ್
ಮೂರು ಗಂಡ ಆಯತು
ನಿ ಯಾವ ಕಾಲೇಜ
ಮೆಡಿಕಲ್ ಕಾಲೇಜ್
ಎಲ್ಲಿ ಬರ್ತದೆ
ಅದ ಅಲ್ಲೇ ಬರ್ತಾನಾ ಅವವಾಗಲ್ಲಿ
ಅದೆಲ್ಲಲ್ಲಿ ಬರಲ್ಲಾವು ಹೋಗ್ತದೆ
ಏನ್ ಅದಕತಿ ನೀನು
ನಾನು ಮೆಡಿಕಲ್ ಆಕತಿನಿ ನ್ ಅಂದಕತ
್ಮ ಅದ್ರಾಗ ನನ್ ತರದ ಮೆಡ್ಕಾನೆ ನೀನ್ ಏನ್ ಓದಕ ಹದಿನೇಳು ಹದಿನೇಳು
ಹ್ಮ್ ಅದ್ನ ಹೇಳಿದ ಮತ್ತೆ ನೀನ್ೇನುೋ ಆಾಗುತ್ತೆ
ನಾನ್ ತಾರ ಮಾಡ್ಕೊಂಡ ಹೋದಾಗತ್ತ
ಎದಕೋತ
ಸುಮ್ಮ್ನೆ ಹೆಚ್ಚಾಗಿ ಓದಾಕತಿದ್ದೆ
ಸ ಯದ ಕದ
ಮನೆ ಕೆಲಸ ಇಲ್ಲಲ್ಲ ಅದ್ಕ ಅಲ್ಲಿ ಹೋಗತೇನ ಹೋದ
ಏನ್ ಚಾಗೈತಿ
ಹಂಗ ಉಂಡಿದ್ದ್ೆ್ಗದ ನಂಗಗೆ
ಒೊಂದ ಜತ್ಾವರ ಏ ನ ದುಡಿಯಕ್ ಹೋಗುದು
ದುಡ್ಡಕ್ ಹೋಗಲ್ಲ
ರ ರಕ್ಕಟ್ಟ
ಹ್ಮ್ ದುಡಿಯಕ್ ಹೋಗಲ್ಲ
ಎಲ್ಲಿ ಬಕ
ಿಂದ ಅಡ್ಡಾಡ್ದ ಅಷ್ಟ
ಅ್ರ ಪನ್ನ ಅಂದ ಬಂದನರ
ಹ್ಮ್
ಬರೇ ಚಿಪ್ಸ್ ತಿನ್ನೆ ಅದ್ ತಿನ್ಯೆ ಇ ತಿನ್ಯೆ ವಡ ಬಿನ್ ಹ ನಾ ತಿನ್ನಲ.
ಹ್ಮ್ ಅದ್ಕ ಶಗಣಿನ ತಿಂತೀರಿ ನೀವು ಮತ್ ನಾವ್ ಬೈಕೆನೆ. ಎಸ್ ಸರ್ ನಮ್ದ ತಿನ್ನ ನೀವು ಮತ್ತ ನನ್ಗೆ ಹಂಗಸ್ತೀರ ವಾಪಸ್.
ನಿನ್ನ ಒಂದಿನೋದ್ದಿನ್ ನಾವ್ಯಾರೋ
ಹ್ಮ್
ಸಗಣಿ ತಿಂತಿ ಎಲ್ಲ ತಿಂತಿ ಬಿಟ್ರೆ ಅದ್ನು ತಿಂತಿ ನೋಡು.
ನೀನ್ ತಿಂದಿ ನಾನಲ್ಲ.
ನ ಮಾಡ್ಕೊಟ್ಟ ತಿಂತರ ಅವ್ರಾಗ ಏನ್ ಮನುಷ್ಯ ಮರ್ತೀರಾ ನೀವ್
ಏನ್ ಶಗಣಿನ
ಶಗಣಿನ ಟ್ರೈ ಮಾಡ್ತಿಯಾ ಮತ್ತ್ ಹ್ಮ್ ಹ್ಮ್ ಹ್
ಸರಿ ಮಾಡ್ಕ್ಯಾಂಬ ನಿಮ್ಮ್ ಹಾಸ್ಟಲಾಗ್ ಮಾಡ್ಕೊಡ್ತಾರ ನಿಮ್ಮ್ ಹಾಸ್ಟ್ಲ್ ನಿಮ್ಮ್ ಹಾಶ್ ಹ್ಮ
ನೀನು ಮಾಡ್ಸೇಮ ನಾನು ಮಾಡ್ಸ್ಕ
ಹೋಗ್ ಬರ್ತೀರ ಹ್ಮ್ ನಾನು ಮಾಡ್ಸ್ಕಂಬಂದ್ ನಿಂಗೊಂದಷ್ಟ್ ಸಗ್ಣಿನ ಒಮ್ಮೆಗೇಳ್
ಶೆಗಣಿ ಶೆಂಗಿನಿ ಬ್ಯಾಡ ರಸಗುಲ್ಲಾ ಮಾಡಿಸ್ಕ್ಯ ಬಾ ರಸಗುಲ್ಲ.
ಜಾಮೂನ್ ಇಷ್ಟನಾ ನಿಂಗೆ
ಅದ್ನ್ ತಂಕೋಡ್ರಿ ಬಗ್ಗೆ ಅಲ್ಲಲ್ಲ. ಮಾಡಿಕ್ಯ ಬರದ್ ಬೇಡ ಅದ್ರ ಎಲ್ಲ ಐಟಮ್ಸ್ ತಂದ್ ಕೊಡ್ ನಾನೇ ಮಾಡ್ತೀನಿದ್ದೆ.
ಏನೈತ ಮಾಡ್ಬೋದ್ ಗ್ಯಾಸು
ಗ್ಯಾಸ್ ಅಲ್ ಏನಂತಾರ ಅದಕ್ಕ
ಹಾಸು ಡಬರಿ ಸಕ್ರಿ.
ನೀ ಏನ್ ಚಿಂದಿ ಮ ಡಬ್ರಿ ನಮ್ಮ್ನೆಯಿಂದ ತಂಬರ್ತೀನಿ ವಾಪ್ಪೀಸ್ ತಗೊಂಡ್ ಹೋಗ್ತೀನಿ ಸಕ್ರೆ ಒಂದ್ ಅರ್ಧ ಕೆ ಜಿ ತಗೊಂಬರಮ್ಮ ಇನ್ನೊಂದ್ ಏನ್ ಗೊತ್ತಾ ಜಾಮೂನ್ ಪ್ಯಾಕೆಟ್ ತರಮ್ಮ ಸಕ್ಕರೆ ತರಮ್ಮ ಹಣ ಹಣ ಬೆಲ್ಲ ಹಣ ಆಕ್ಚುಲಿ ಸಕ್ಕರೆಗಿನ್ನ ಹಾಣ ಬೆಲ್ಲ ಹಾಕ್ಬೇಕು ಚೆನ್ನಾಗಾಗತ್ತ ಹ ಓಕೆ ಸಕ್ರಿ ನೀರ್ ನೀರ್ ಹೆಂಗಿದ್ರು ಇಲ್ಲೇ ಇರ್ತಾವು ಇನ್ನೇನ್ ಬೇಕ್ ಕು ಎಲಕ್ಕಿ ಲವಂಗ ಒಂದ್ ತೊಗೊಂಬರ್ಬೇಕ್ ಅಷ್ಟೇ ತಗೊಂಬರ್ ಇಲ್ಲೇ ಮಾಡಮಂತ್ ನಾವ ತಿಂದಾಗಿದ ಒಂದ್ ಐಡಿಯಾ ದಿನ ಮೂವತ್ತ್ ರೂಪಾಯಿ ಚಾ ಕಿಡ ಪದ್ಲಿ
ಜಾಮೂನ್ ತಿಂದು ಹ್ ಹ್
ಕೇಳಿಲಿ ದಿನಾ ಮೂವತ್ತ್ ರೂಪಾಯಿ ಚಾ ಗಿಡ ಒ ಡಬ್ರಿ ತಗೊಂಬಂದ್ ಒಂದ್ಸರ್ಸದ್ ಇಪ್ಪತ್ತು ರೂಪಾಯಿ ತಗೊ ಇಪ್ಪತ್ ರೂಪಾಯಿ ಕೊಟ್ಟು ಒಂದ್ ತಡಿ ಕೇಳ್ಲಿ ಒಂದೊಂದ್ ಕಪ್ಪು ಕಪ್ ಇಪ್ಪತ್ ಇಪ್ಪತ್ ರೂಪಾಯಿ ದೊಡ್ ಗ್ಲಾಸ್ ಕಪ್ ತಗೊಂಡು ಚಾ ಮಾಡ್ಕ್ಯಬೋದ್ ನಾವಿಲ್ಲೆ ದಿನಾ ಹತ್ತತ್ತ್ ರ್ ಪ ಕೊಟ್ ಹಾಲ್ ತಂದು.
ಎಣ್ಣೆ
ಎಣ್ಣೆ ಬಗ್ಗೆ ಯಾಕೆ ಚಿಂತೆ ಮಾಡ್ತಿಯ ಎಣ್ಣೆಂತರಮ್ಮು ಒಂದು. ಒಂದ ಕಾಲ್ ಕೆ ಜಿ ಎಣ್ಣೆ ತರಮ ಅರ್ಧ ಕೆ ಜಿ ದು ಪ್ಯಾಕೆಟ್.
ಹ್ ಹ್ಮ್
ಇಲ್ಲೇ ಮಾಡ್ಬೋದು ನಿಜ ಮಾಡ್ಬೋದು ಸುಳ್ಳಲ್ಲ
ಅಮಂದಾಂಗ ಮಡವಾ
ಹ ಸರಿ ತಗ ಮಾಡಾಮ್ರರಿ
ರಕ್ಕ ಆ ಮತ್ತೆ
ರಕಾಕನಲ್ಲತಲ್ಲ ಉಷ್ಟ್ರ ಇಲ್ಲಿ ಅರವತ್ತು ರೂಪಾಯಿ ಹಾಕಿ ಮಿಕ್ಕಿದ್ದ ಎಷ್ಟು ಇಷ್ಟ ಆಗುತ್ತೆ ಸ್ವಲ್ಪ ಹಾಕಿ ಎಲ್ಲಾ ನಿಮ್ದ ನಿಮ್ದು ಬರುತ್ತಲ್ಲ ದೊಡ್ಡು ಸೈಡ್ ಅದ್ನ ಹಾಕ್ರಿ ನೋಡನ
ನಾಮರ್ ಸೈಡ್ ಆ ಆ ಸೈಡ್ ಬರಲ್ಲ ಏನಲ್ಲ
ಒಂದ್ ದಸರ ಏನ್ರ ಕೊಡಸ್ತೀನ್ ಬಾ ಅಂತ ಕರಿತಯ ನೀ ನನ್ಗ
ಏನ್ ತಿಂತ ಹೇಳೇನು
ಎಲ್ಲಾ ನಾನಾ ತರಿಸ್ತೇನಿ ತಿನ್ನದಲ್ಲಾನ
ಹಾಂ ಭಯ
ಏನ್ ಪಲಷನ್ ಏನ್ ಪಲ್ಯೂಷನ್ ಏನ್ ಪಲಷನ್ ಸಾರಿ
ಪಾಲೇಶ ಆಗಿದ್ದನಿ ಕನ್ನಡಿತ ಅಂಬ ರ್ತಾ ಅಂಬ ಇತ ಅಂಬ ಬಡ
ಮತ್ತೆ ನಿ ಹುಡಗಿ ಆರಾಮಲ್ಲ
ಹಾ ರಾಮಡಿ
ಬಿಟ್ಟಗಳಲ್ಲ ಹಾಕಿ
ಹಾ ರಸರಿ ಗೊತ್ತರ ಯಾರು ಬಿಟ್ಟೋಗಾರ
ಹ್ಮ ಆರಾಮ ಅಂತ ಹೇಳ್ಬಬೇಕಕ್ ಮತ್ ಅದಂದ್ ಬಿಟ್ಟಿ ಯಾರೀ ಅಂತ ಇದ್ದಾಗಂಗ ಇತರ್ದಾಗಂಗ್ರ
ಇಲ್ಲ ಈವ ಮುಟಗಳ
ಈಗಿಲ್ಲ
ಹ್ಮ್
ಮುಂಚೆ ಅಂತರ ಇದ್ಲಿಲ್ಲ ಆಯಕ ನಿನಗ
ಇದುವಾ
ಮತ್ತೆ ಇದದು ಆರಾಮದಳ ಅನ್ನೋ್ ಹೆಂಗಿರುತ್ತಾ ಕ್ಯಾರ್ ಅಂತ ಗೊತ್ತಿಲ್ಲ ಅನ್ನೋ ಹೆಂಗಿರುತ್ತೆ
ಹ್ಮ್ ಆರಾಮ್ರ್ತಾವ ಆಕೀ
ಆರಾಮ ಇರ್ತಾನೆ ನಂತು ನಿಮ್ ತಗಿದೀನಿ ನಂದು ನಿ ಜೊತೆಗಿದ್ರ ಮತ್ತೆ ಆರಾಮ್ ಇರ್ರದಕ್ಕ ಮತ್ತೆ ಅಕ್ಕಿ
ಅಂತರ ಬಡಗ ಪಣ್ಯ ಮನೆ ರೋದು
ಹ
ಅವಳಿಗೆ ಅದಿಲ್ಲ
ಕನ್ಸ್ಕೊಂಡ ನೀನ್ ಅನ್ಕೊಂಡ್ರರು ಸಾಲ್ದದ ಅವ್ರ ಅನ್ಕ
ಹಯ ಹಾ ತಗ್ಗಿ ಜನ ಯಾರ ಅ ಜೈತೆ ಬಳಕ್ ಬಂದ್ರ ಕುಣ್ಣೆ ಮಾಡಕ್ ಕುಣ್ಣೆ
ಯಾರುಡು ನಿಂಗ
ಆರನ ಹೇ ದಾರ
ಹಾ ಮತ್ತೆ ಉದ್ರಿ ಮರ ಉದ್ರಿ
ವಂದ್ರಲ್ಲ ವಿಡಾರ
ಇರ್ಲಿ ಬಿಡು ಆ ಪಾಪ ಮಾಡಿದ್ ಒನ್ಸತ್ ಆಗ ಬಿಟ್ಟೋಗಿದ್ದ ಚಲ ಆತು ನಿನ್ ಜೊತೆಗೆ ಇದನ್ ಪುಣೆ ಬರ್ತಿದ್ದಿಲ್ಲಕ್ಕೇಗೆ
ಹಾ ಅದಕ ಬಿಟ್ಟಗರ
ಬಿಟ್ಟೋದರಲ್ಲ ಏನುಮಾಡಕಾಗಲ ಹೋಗಿ ಬಿಡು ಬಿಟ್ಟ ಬಿಡೋದ ಅಷ್ಟೇ
ಹೋಗ್ಲಿ ಅಂತ ಬಿಟ್ಬಿಡಿ ನೋಡ್ ಟನ್ಷನ್
ಇಲ್ಲಿ ಬಿಡ ನಾ ಹುಡುಕ್ ಮದುವೆ ಮಾಡ್ತೇನಿಂಗ
ಹ್ಮ್ ಮುನಗದು
ನಾನ್ ಆಗದ್ ಗೊತ್ತೈತೆೆ ನಾನ ಆಗಲ್ಲ ನಂದ ಬ್ರೇಕಫ ಅವರದು ಸಮಶ
ನಾನ ಏನ್ ಮಾಡ್ತೇನೆ
ನೀನ್ ಯಾವಾಗ ನ ನಿನ್ಗೆ ಗೊತ್ತರ ನನಗ ಗೊತ್ತತ್ತು
ನಾವು ದೂರಾಗಿ
ದೂರ ಅದು ನೀನು ಅಲ್ಲಿ ನಾನು ಇಲ್ಲಿ ದುರ ಆಗಬಡ್ದಂಗ ಅಲ್ಲ ದುರ
ಪ್ಪಾ ನಾನು ಸನ್ನೆಸತ್ವ ತಗೋಬೇಕ ಅನ್ಕಕೊಡಿದಿನಿ
ಸನ್ಯಾಸತ್ವ ಅಂತಾರಲ್ಲ ಅದನ್ ತಗೋಬೇಕು ಹ್ಮ್ ತಗೋಬೇಕು
ಅ ಜಾಮ ಮಾಡೆೋಗೋ
ಕೊಯಮುಟ್ಟ ಕಷ್ಟತ
ಗಯಮಠಕ್ ತಾತಿದನಲ
ಅದ ಇ ಇನ್ನೊಂದ್ ಐತಿ ಇರದ ಯಾವ್ದ
ಹೌದೌದು
ಲೇಡೀಸ್ ಇಂದ ಒಂದ ಐ್ತದ ಹೋಗ್ತೇನ ಯಾರ್ ಬಂದ್ರ ಯಾರು ಅಲ್ಲಿ ಹುಡುಗಿಯಾರ್ನ ಅಷ್ಟೇ ಕರ್ಕೊಂತಾರೆ ಅದಾರ ಇದ್ರ
ನಾನನ್ ಬರ್ನಡಿ
ಸರಿ ಯಾರ್ ಬಂದ್ರ ಅಲ್ಲಿ ಹಲೋ
ಹಾ ಯಾರು ಬಂದಿಲ್ಲ ಇಲ್ಲಿ
ಇನ್ನೇನು
ಇನ್ನೇನು ಬಂದಿಲ್ಲ
ಹೌದಾ
ಯಾರು ಬಂದ
ಹೇಳಿದೆ ಅಣ್ಣನ ಬಂಧನ
ಮನ ಹೋಗ್ಯಾನ
ಈಗ ಬಂದಿದ್ ಅದಕ್ಕೆ
ಹ್
ಮಕ್ಕಳಸತ
ಸಡೆ ಅವನು
ಳೆ ಆ ಹ ಹಂಡಳೆ ಆ ಏ ಮೆಡಸಿನ್ ಒಂದಿಸಬೇಕಕ್ ಸ್ವಲ್ಪ ಎಲ್ಪ್ ಮಾಡ್ ಬಂದ
ಹೇಣ
ಮೆಡಿಸಿನ್ ಅನ್ಸಬೇಕಬೇಕು
ನನಾದ್ಲಿ ಎನರ್ಜಿ ಬರ್ತೇ ನಕ ಅಂತ
ಶಗಣಿ ಮ್ ಶಗಣಿ ಬ್ಯಾಡನ ಮತ್ತ.
ದೇವಸ್ಥಾರ್ ಸೌಂಟ
ಶಗಣಿ
ಅದುನ್ನ ತಿನ್ನಲ್ವಲ್ಲ ಗುಡ್
ಅದೇ ತಮ್ದಿರ್
ತಮ್ ಪರಲದ ಮಾತಾಡ್ಸ್ದ.
ಹ್ ಉ
ನೀರಾಕ್ ಬುಡ್
ಹ್ಮ್
ಬಿದ್ಯನ್ ಹಂಗಾರೆ ಬಲ್ಲಿ
ಕುಡಿತೀನ್
ಕುಡಿಸ್ತೀನ್ ತಡಿ ಒಂದಿನನ ಆಯ್ತಾ ಜ್ಯೂಸಿಗ್ ತಂದು ಮಿಕ್ಸ್ ಮಾಡ್ ಕುಡಿಸಿಮ್ಯಾಗ್ ಹೇಳ್ತಿನಿ.
ತಾಯಿ ಮಾತನ್ ನೂಡೆ
ಆಗಿಲ್ಲಾ
ಇನ್ನು ಎಷ್ಟ್
ಇನ್ನ ಒಂದು ಒಂದು
ಹ್ಮ್ ಮತ್ತೆ ಆರಾಮಲ್ಲ ನಿಮ್ ಕಡೆದ್ ನಿಮ್ ಕಡೆ
ನಮ್ ಕಡೆ ಎಲ್ಲ ಆರಾಮ್ ನಿಮ್ ಕಡೆ
ನಮ್ಮ್ ಕಡೆ ಎಲ್ಲಾ ಅರಾಮ್.
ನಿಮ್ ಕಡೆ ಎಲ್ಲ ಮಳೆ ಬೆಳೆ ಹೆಂಗೈತಿ.
ನಮ್ ಕಡೆ ಮಸ್ತ್ ಐತೆ ಬಿಸಲೈತ್ ನಮ್ ಕಡೆ.
ಹ್ಮ್ ನಮ್ಮ್ ಕಡೆನ ಬಿಸಿಲೈತೆ ನಮ್ಮ್ ಕಡೆ ಏನ್ ನೆರಳಾಯ್ತೈತೇನ್.
ನೋಡಿ ಮಾಡ ಆಗಿರ್ತೈತ ಒಬ್ಬೊಬ್ರ ಕಡೆ ಮಾಡಿರುತ್ತಾ
ಮಾಡಲ ನಂ ಕಡೆ ಬಿಸ್ಲೈತ್.
ಮತ್ತೆ ಆಟೇಳು
ಬಿಸಲೈತಿ ನಿಮ್ ಕಡೆ ಬಿಸ್ಲೈತಿ. ಮೆದು ಐತಲ್ಲ ಊಟ ಮಾಡು
ಯಾರ್ದ
ಗೊತ್ತಿಲ್ಲ
ಥು ನಿನ್ನ ಉಂದ್ರ ನಿನ್ನೆ ಅಲ್ಲೇ
ಇಲ್ಲ ಅವ್ಲ ಕಮ್ಮ ಮಾಡಿದ್ನ ಮನಸ್ಸು ಆಗಲಿಲ್ಲ ಒಳದ ಬ್ಯಾಡ
ಹಂಗ್ ಹೋಗ್ಬಾದ್ರೂ
ಹೋಗ್ತಿದ್ನ ಇನ್ನೊಬ್ಬ್ ಇರಂದ್ರ ನಾನು ಹೋಗ್ತಿದ್ನ ಒಬ್ಬನೇ
ಹಂಗ
ಹ್ಮ್ ಇಲ್ಲಿ ಯಾವ ಸಾನ್ಪೀ ಸನ್ ಪ್ಲೀರ್
ಶಾನ್
ನೀನ್ಗ್ ಗೊತ್ತಿಲ್ದಾಗ್ ಮಾಡಿದ್ನ ನೀನ್ ವಿಸಿ ಇರ್ತೀಯ ಅಂದ್
ಸ ಹೋಗಿಲ್ಲಿ ಏನಂತ ಹೇಳ್ಬೇಕಿತ್ ಅವ್ರಿಗೆ ಯಾರಂತ ಕೇಳ್
ಯಾರ್ ಕೇಳಲ್ ಇಲ್ಲಿ. ಹಾ ನೀ ಎಣಿಕೆಣಣ್ಣಿಕ
ಹ್ಮ್ ಹ್ಮ್ ಹ್ಮ
ಹಾ ಎರ ಕಪ
ಶಿವ ಭಯಣ ಇ ಕಡೆ ನಾನಗಣ ಕಡೆ
ಇಲ್ಲಿ ಕಡೆೆಯಂದು ಊಟಮಾಡಿ ಪಾವಳ ಪಕ್ಷಾ ನಾನು ಎಲ್ಲಾ ಕೊಡ್ತಾರ ಹ್ಮ್ ಸರಿತ ಟೈಮ್ ಆಯ್ತು
ಹ ಬಾಯ್ ಹುಷಾರೋ ಬಾಯ್ ಬಾಯ್ ಟಾಟಾ ಸೇವ ಬಾಯ್ ಬಾಯ್ ಹಿಡದ್ದರಿದ್ರ
ಹ ನದ